ಹಲೋ
ಹಲೋ
ಹಾ ಆರಾಮಾಮಾ
ಓ ಹಣ್ಣ ಆರಾಮಿದೀವಿ ನೀವ್ ಆರಾಮಿದೀರಿ
ಹ್ಮ್ ಆರಾಮೇ ನೋಡಮ್ಮ ಆರಾಮಾರ ಅಣ್ಣಾರ ಹುಡಿದ್ರು
ಹಓ ಅಣ್ಣ ಎಲ್ಲಾರ ಆರಾಮ್ದಾರ ಅಣ್ಣ
ಹ್ಮ ಹ್ಮ ನಾವ ಈಗ ಬಂದೀವಿ ಡ್ಯೂಟಿ ಮುಗಿಸ ಗಂಟ ಮೂರ್ ಗಂಟೆ ಮೂ ಎರಡವರೆಗತ್ತು ಊಟ ಮಾಡಿ ಹಿಂಜೆ ಕುಂತೀವ್ ನೋಡ
ಹಾ ಹಾ ಊಟ ಆಯ್ತಣ್ಣ
ಹ್ಮ್ ಆಯ್ತು ಮೇಡಮ್
ಚಾ್ ಏನ್ ಕುಡಿಯಲ್ಲಲ್ಲೋಣ್ಣ
ನಾವು ಕುಡಿಯಲ್ಲ ಚಾ ನಿಮ್ಮ ಅಕ್ಕತರ ಫ್ರೆಂಡ್ ಆತರ ಇವರು ಅ ಅಷ್ಟಕ್ ಮುಂಚೆ ಕುಡಿತಿದ್ದೀವಿ ನಿಮ್ ಫ್ರೆಂಡ್ ಬಂದ ಅದನ್ನು ಬಿಡಿಸ್ಯಾರ ಈಗ
ಹ್ ಚೊಲ ಆಯ್ತ ಹೇಳಳ್ರಿ ಅವ್ರ ಕುಡಿಯಲ್ಲಲ್ಲ ಅದಕ್ಕ ಅವರು ಕೂಡಲ್ಚ
ಇಲ್ಲ ನಾವ್ ಗಗ್ಲಿದ್ದೆ ಬಿಡಿಬಕ್ ಬಿಡ್ಬಕ್ ಅಂತ ಇದಿದಿವವಿ ಅದ್ರ ನಾವು ಬಾಳ ಸಣ್ಣರ್ಲಿ ಇರ್ಲಿಕ್ಕೆ ಇ್ದಂಗ ಅ ಬೆಳಗ್ಗೆ ಚಂದ್ರಕ್ಕೆ ಒಂದ್ ಕಪ್ಪನ ಹಸ್ಪಟ್ಲ್ಕ್ ಕುಡ್ತಿದ್ವಲ್ಲ
ಹ ಹ ಹೌದಣ್ಣ ಮದ್ ಬೇಕಲ್ಲ ಅಲ್ಲಿ ಹ್ಮ್
ಹ್ಮ್ ಆ ಟಾರ್ಚರ್ಗೆ ಆ ಟೆನ್ಗ ಅಟ್ ಲೀಸ್ಟ್ ಒಂದ್ ಕಾಶಿಏನ ಕುಡಬೇಕಂತೇವ ತರ್ಶನ್ ಕೊಡ್ತಿದೀವಿ ಅಲ್ಲಿ ಅದ ಹಂಗಗೆ ರೂಢ ಆಗಿತ್ತು ಶುಗರ್ ಬಾ ಸ್ವಾದಂತ ಬಾಳ ಹೇಳಿ ಶುಗರ್ ಬಿಟ್ಟ ಹಾ ಬಿಟ್ಟೀವಿ ನೋಡಮ್ ಈಗಲ್ಲ ಬಂದಾಗ್ಲ ಹ್ಮ್ ಯಾವದೋ ಅನ್ಸಲ್ ಅಂದ್ರೆ ಯಾರ ನಮ್ಮ ಅಮ್ಮ ನ ದಡ ಮರ್ ಇಳ ಯಾರಲ್ಲ ಬಂದ್ರಂದ್ರೆ ಮಾಡ್ತವಿ ಅವಾಗ ಅಷ್ಟೇ ಒಂದ್ ಸ್ವಲ್ಪ ಕುಡಿತೀವಿ ಅಷ್ಟ ಎಲ್ಲಾಂದ್ರೆ ಹಾಲ್ ತರ್ತವಿ
ಓಹ್ ಇಲ್ ಬಿಡೋಣ ಚಹಾ ಕುಡ್ಯದ್ರಿಂದ ಏನು ಅದುದು ಐತೆ ಆರೋಗ್ಯಕ್ಕೇನ್ ಒಳ್ಳೇದಂಂತತ್ರಲ್ಲ ಅದು
ಹ್ಮ್ ಹ್ಮ
ನಾ ಕುಡಿತೀವಣ್ಣ ನಮ್ಮ ಮನೆಯವ್ ಕುಡಿಯಲ್ಲ
ಹ್ಮ್ ಹ್ಮ
ನಾವು ಕುಡಿತೀವಿ ಆದ್ರೂ ಒಂದ ಟೈಮ್ ಆದ್ ಕುಡಿತೀನಿ
ಹಓ ಎಲ್ಲಿ ಮನೇಲಿ ಇರ್ತ ಮದ ಇಲ್ಗನ
ಹಲೋ
ಹ ಹೌದಮ್ಮ ಬೆಂಗ್ಳೂರಾಗ ಇರೋದು ನೀವ ಈಗ
ಹ್ಞ ಅಣ್ಣ ಬೆಂಗಗಳೂರಾಗ ಅಂದ್ರೆ ಕೆಲ್ಸಕ್ ಕರೀತಾರೆ ಮಕ್ಳು ಸಣ್ಣವರ ಅಾದಾರಲ್ಲ
ಹ್ಮ್ ಹ್ಮ್
ಹ್ಮ್ ಅದಿ ಅಣ್ಣ ಇವಾಗನ ಒಬ್ಳುನ್ ಪ್ರೀ ನರ್ಸರಿ ಅವನ್ ಎಲ್ ಕೆ ಜಿನ
ಹ ಹೌದಾ ಸಾನ ಹಾದ್ರ
ಹ್ಮ ಸಣ್ಣಾರ ಅದಾರ ಅದಕ್ಕೆ ಬ್ಯಾಡ ಅಂತೇಳಿ ಕೆಲ್ಸ ಬಿಟ್ಟಿನ್ವಾಗ ಇನ್ನ ಹೋಗಿಲ್ಲ
ಹ ನೀವ್ ಎಷ್ಟ ತಾನ ಓದಿರೋದ ಇದ್ರಿ
ಅಣ್ಣ ಬಿ ಎ ಬಿ ಎಡ್ ಆಗೈತಿ ನಂದು
ಹಾ
ಇವಾಗ ನೆಕ್ಸ್ಟ್ ಎಮ್ ಎ ಮಾಡಿನಿ ಅದಿನ ಅಷ್ಟೇ ಬಿಟ್ಟೀಿನಿ ಇನ್ನ ಹೋಗಿಲ್ಲ
ಹ್ಮ್ ಆಮೇಲ್ ಎಲ್ಲ ಸ್ಕೂಲ್ನ್ಯಾಗ ಹೋದ್ರ ನಡೀತೇತಿ
ಹೂ ಅಣ್ಣ ಸ್ಕೂಲ್ದಾಗ ನಡೀತಿತ್ತು ನಮ್ ಕಡೆ ಆದ್ರೆ ನಾವು ಮನೇಲಿ ಇರಲ್ಲ ಇಲ್ಲಿ ಇಲ್ಲಿ ಹೆಂಗ ಆಗತ್ತ ಮತ್ತ ಅಂದ್ರ ಮನೇಲಿ ಯಾರು ಇರಲ್ಲ ಹುಡುಗರನ್ ಕರ್ಕೊಳಕ್ಕ.
ಹ್ಮ್ ಹ್ಮ
ಅದಕ್ಕೆ ಎಲ್ಲಿಗ್ ಹೋಗಕತಿಲ್ಲ ಸುಮ್ಮ್ ಮನೆಗೆ ಇರಾಕತ್ತಿನಿ.
ಆಯ್ತಾ ಸ್ವಲ್ಪದಿನ ರಷ್ಟ ಮಾಡ್ರ ಆಮೇಲ್ ಹೆಂಗ್ರ
ಮೂರ್ ವರ್ಷ ಆಯ್ತ ಅಣ್ಣ ರೆಸ್ಟ್ ಮಾಡಕತ್ತ ಈಗ
ಹ್ಮ್
ಓ ಇವರು ಒಂದ್ ಸ್ವಲ್ಪ ದೊಡ್ಡೋರ ಆದ್ರಂದ್ರೆ ಆಮೇಲೆ ಹೋದ್ರೈತ ಅಂತ ಅನ್ಕೊಂಡಿ ಇವತ್ತಲ್ಲ ಒಂದ ಸ್ಕೂಲ್ದಾಗ
ಬಾ ಅಂತದ್ರ್ ನನ್ಗೆ ಇವ್ರ ಕುೂತ್ತರ ಇಲ್ಲ ಸುಮ್ನೆ ಬೇಡ ಅಂತ ಅನ್ಸಿ ಬರಲ್ಲ ಅಂತ ಹೇಳಿ ಬಂದ. ಅವರು ಅದೇ ಸ್ಕೂಲ್ ನಾನು ಅದೇ ಸ್ಕೂಲ್ ಅಂದ್ರೆ ಇವ್ರ ಮಾತ್ ಕೇಳ್ಬೇಕಲ್ಲ.
ಚಾ ಕೇಳಲ್ಲ
ಹ್ಮ ಹಾಕೆಗೆ ಬಾಡ ಅದು ಅವ್ರ ಅದೇ ಕ್ಲಾಸ್ ಅಂತೆ ಮತ್ತ ಬೇರೆ ಕ್ಲಾಸ್ನನಿಲ್ಲ ಅಣ್ಣ ಐ ಕ್ಲಾಸ್ ಸಿಕಂದ್ರೆ ಅದು ಇಂಗ್ಲೀಷ್ ಹ್ಞೂ ಇಂಗ್ಲೀಷ್ ಮೀಡಿಯ್ ಸ್ಕೂಲ ಅಲ್ಲಾ. ನಮ್ದು ಕನ್ನಡ ಸೋಷಿಯಲ್. ನಮಗ್ ಮತ್ತ ಇಂಗ್ಲೀಷ್ ಟು ಇಂಗ್ಲಿೀಷ್ ಟೀಚ್ ಮಾಡಕ್ ಹೇಳ್ತಾರ ಅವರು
ಬರ
ಇಲ್ಲ ಅಂತದ್ನ ಅದಕ ಎಲ್ ಕೆ ಜಿ ಯು ಕೆ ಜಿ ಇವು ಕೇಳ್ರಿ ಅಂತಂದ್ರ ಇವರು ಅದೇ ಕ್ಲಾಸ್ನಗ ಇರ್ತಾರ. ಅದ್ಕ್ಕೆ ಬ್ಯಾಡ್ ಅಂತ ಹೇಳೇಳ್ಬಂದೆ ಇವತ್ತ ಮಾತ್ ಕೇಳಲ್ಲ ಅಣ್ಣ ಹುಡುಗರು ನಮ್ಮೂರು ನಮ್ಮೂರು
ಯಾಅಲ್ಲ
ಹ್ಮ್ ಅದಕ್ಕೆ ಬ್ಯಾಡ ಅಂತ ಬಿಟ್ಟ ಬಂದೇನಿ ಅಣ್ಣ
ಅಣ್ಣರಾ ಏನ್ ಕೆಲ್ಸ ಮಾಡ್ತಾರ
ಅಣ್ಣ ಡ್ರೈವಿಂಗ್ ಕೆಲ್ಸ ಕಾರ್ ನಡಸ ಕಾರ್ ಡ್ರೈವ್ ಮಾಡೋದ
ಹಾ ಡ್ರಾವಿಂಗ್ ಮಾಡದೊ ಅಲ್ಲೇ ಬೆಂಗಳೂರು ಆಗತಾರಮ್ಮ
ಹು ಅಣ್ಣ ಏರ್ಪೋರ್ಟಿಂದ ಸಿಟಿ ಸಿಟಿಯಿಂದ ಏರ್ಪೋರ್ಟು
ಹ್ಮ್ ಹ್ಮ
ಹ್ಮ್ ಹೋಗ್ತಾರೆ ಅವ್ರು
ನಿಮ್ದ ಅಲ್ಲಿ ಹುಣಸಿಗೆ ಸುರ್ಪುರಮ್ಮ.
ಹ್ ಅಣ್ಣ ಮುದ್ನೂರು ಹಣ್ಸಿಗೆ ಹತ್ರ ಮುದ್ನೂರು
ಹೌದ
ಹ್ಮ್ ಹುಣಸಿಗೆ ಅಷ್ಟೇ ಸಮೀಪ ಆಗತ್ ನಮ್ಗ್
ಹೌದಾ
ಹ್ಮ್. ಸುಮನ್ ಒಂದ್ ಎರಡ ವರ್ಷ ಅಡಾ ನಾ ಶಾಪುರ್ ಯಾದ್ಗಿರಿ.
ಶಾಪುರ ಯಾದಗಿರಿ ಬಿ ಎಡ್ ಅಲ್ಲೇ.
ಬಿ ಎಡ್ ಯಾದ್ಗಿರಾಗ ಆಗಿತ ಅಣ್ಣ.
ಇಲ್ಲಿ ಶಾಪರರ್ಯಗ ಸುರಪೂರ್ಯಗ ಏನ್ ಇಲ್ಲೇನ್ ಅಷ್ಟ ದೊಡ್ಡ ಕಾಲೇಜ್ಗಳ ಅವ.
ಶಾಪುರ ಡಿಗ್ರಿ ತನ ಆಗಿತ ಅಣ್ಣ ಬಿ ಎಡ್ ಏನಂದ್ರೆ ಯಾದ್ಗಿರಿಯಾಗಯ್ತು.
ಹ್ಮ್ ಹ್ಮ.
ಹ್ಮ್ ಸುರ್ಪುರ ಏ ಹೋಗಿಲ್ಲ ಸುರ್ಪುರ್ ನಮ್ಗ್ ಸ್ವಲ್ಪ ದೂರ ಆಗತ್ತಲ್ಲ ಶಾಪುರ್ ಹತ್ರ ಆಗುತ್ತಿತ್ತ.
ಶಪೂರ ರೆ ಹತ್ರ ಅಗ್ಗತದ ಅಮ್ಮ.
ಹು ಅಣ್ಣ ಶಪುರ ಹತ್ರ ಅಗತಿತು ಅಂದ್ರೆ ನಮ್ದು ಅಮ್ಮನ ಮನೆ ಸ್ವಂತ ತವರ ಮನೆ ದೋರ್ನಹಳ್ಳಿ. ಶಪುರ ಹತ್ರ.
ಹಾ ಹಾ.
ಆ ಇವರ್ದ ನಮ್ಮ್ ಮನೆಯವ್ರ್ದ ಊರು ಇದು ಮುದ್ನೂರು.
ಮುದ್ನುರ ಹ.
ಹೂ ಅಣ್ಣ ಅದಕ್ಕೇ ಏನಂದ್ರ ಸಮೀಪ ಅಲ್ಲಿ. ಹೂ ಅಣ್ಣ ಎಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತ ರಾಗೆ. ಮುಗದೈತಿ ನನ್ ಬಿ ಎಡ್.
ಅವಾಗೇ ಮುಗದ ಆ ಹ್ಮ.
ಹ್ಮ ಇವಾಗ ಎಂ ಎ ಮಾಡಿನಿ. ಅಲ್ಲೇ ಶಾಪುರಲ್ಲೇ ಮಾಡಿದೀನಿ ಎಕ್ಸಾಮ್ ಕ ಅಷ್ಟೇ ಹೋಗ್ಬೇಕು ಇವಾಗ ಅಷ್ಟೇ.
ಹ್ಮ್.
ಇವಾಗ ಕ್ಲಾಸಿಗೆ ಹೋಗೋದ ಆಗಲ್ಲ ಹುಡುಗರು ಇರ್ತಾರ.
ಆಗಲ್ಲ ಆಗಲ್ಲ ಮದಿವಿ ಆಗಿ ಮಕ್ಕಳ ಅದು ಅಂದ್ರೆ ಆಯ್ತ ಇನ್ನ.
ಹೂ ಇವ್ರ ಎಲ್ಲಿ ಏನ್ ಮಾಡಕ್ ಬಿಡ್ತಾರ ಏನು ಮಾಡಕ್ ಬಿಡಲ್ಲ.
ಹ್ಮ್.
ಹ್ಮ್ ಅದಕ್ಕೆ ಡಾ ಇಂಡಿರಿಕ್ಟ್ ಬರಸ ಅಣ್ಣ ಇವ್ರಗ್ ಎರಡು ಆತರ ಕೇಳಿದ್ರೆ ಕೇಳ್ತಾರಾ ಕೇಳಿಕ್ ಅಂದ್ರೆ ಇಲ್ಲ ತೆಲ್ಲಿನ ತೆಲಿ.
ಹ್ಮ ಹ್ಮ.
ಮನಸೆ ಮನಸು ಹ್ಮ್ಮ್ ತಮ್ಮ ಮನ್ ತಲೆಗ್ ಬರ್ಬೇಕ ಅದ.
ಹ್ಮ್
ಕೇಳಿದ್ರ ಕೆಳತರ ಇಲ್ಲ ಅಂದ್ರ ಇಲ್ಲ.
ಹ್ಮ್ಮ್.
ಡ್ಯೂಟಿಗ ಹೋಗ್ ಬಂದ್ರಯ ಅಣ್ಣ.
ಹೋಗಿ ಬಂದ ನೋಡವ್ವ. ಇವತ್ತು ಅಷ್ಟಾರಣೆ ಇತ್ತು ಬೇರೆ ಕಡೆ. ಹ್ಮ್.
ಹಾ ಹಾ. ಊಟ ಆಯ್ತಾ ಅಣ್ಣ.
ಹ್ಮ್ ಆಯ್ತ ಅಮ್ಮ ಬಂದ್ ಮಾಡಿವಿ.
ಆಯ್ ಮಾಡಿದ್ರಾ. ನಮ್ ಫ್ರೆಂಡ್ ಏನ್ ಮಾಡಾಕತ್ತಾರ.
ನಿಮ್ಮ ಫ್ರೆಂಡ್ ಎನ್ ಸುಮ್ಮ್ನೆ ಅಲ್ಲಿ ಏನೋ ಹೊರಗಡೆ ಮಾಡ್ತಾರ ಕೆಲ್ಸ.
ಹ್ಮ್ ಹೊರಗಡೆ ಅದರ.
ಹೌ್ರೀ ಹ್ಮ ಅವ್ರ ಇಕಡೆ ಬಂದಾರ ಅಕಡೆ ತೆಲುಗು ಇಕಡೆ ಅಕಡೆ ಕರ್ನಾಟಕ ಇಕಡೆ ತೆಲುಗು ಒಂದು ನು ಮಾತಾಡ್ ಏನ ಇಲ್ಲಾ.
ಕಷ್ಟ ಆಕತು ಹಾ
ಇನ್ನು ನಾವು ನಮ್ ಕನ್ನಡ ನಾವ್ ಹೆಂಗ ಹ ಹ ನಾವು ಕನ್ನಡ ಕಲ್ತಿೀವಿ ಸರಿಯಾದದ ಇಲ್ಲಾಂತಂದ್ರೆ ನಾವ್ನು ತೆಗಂತರಿತ್ ನಮಗ್ ಅರ್ಥ ಆಗಲ್ಲ ನಮ್ ಅವ್ರಗ್ ಅರ್ಥ ಆಗಲ್ಲ ಇನ್ನು ಬಾಳ ರಗಡಾನೆ ಇರ್ತಿತ್ತು ಹ್ಮ
ಇವಾಗ ನಿಮ್ಗಗ್ ಹಬ್ಬಿಲ್ಲ ಅಂತ ಹ್ಮ ಕಷ್ಟ ಆಗುದಿಲ್ಲ ಅಂದ ಹೊಳಿಗೆ
ಹಾ
ಒಂದ್ ಸ್ವಲ್ಪ ದಿನ ರೂಢಿ ಆಗತ್ತಲ್ಲ ಆಮೇಲೆ
ಹಾ
ಕರೆಕ್ಟ್ ಆಗುತ್ತೆ ಬರ್ಬರ್ತ ತಾನೇ ರೂಢಿ ಬಳತು
ಹ್ಮ್ ಕಲಿತಾರಮ್ಮ ನಿಂಗೆ
ಹಓ ಹಣ ಕಲೀಿತಾರ ಒಂದ ಸ್ವಲ್ಪ ಲೇಟ್ ಆಗತದ
ಹಚೂರು ಈ ಕಡೆ ಇತಿಿತ್ತ ಅಂದ್ರೆ ಸ್ವಲ್ಪ ಮಾತಾಡ್ತಿದ್ರಲ್ಲ ಅ ಕಡೆ ನಿಮ್ ಕಡೆ ಅಸಲ ಒಟ್ಟ ಏನುೂ ಇಲ್ಲ ಅವರೇ ಹಿಂದಿ ಹಿಂದಿನೂ ಇಲ್ಲ ಪ್ಯೂರ್ ಕನ್ನಡನೇ ಇರ್ತದೆ ನಮ್ ಕಡೆ ಕಡೆ
ಹ್ಮ್ ಅಣ್ಣಪರು ಕನ್ನಡಾನೇ ಹಿಂದಿ ಅದು ಮುಸ್ಲಿಮ್ಸ್ಲ್ಲಾರೆ ಹಿಂದಿ
ಹಾ
ಇಲ್ಲಾಂದ್ರೆ ನಮ್ ಕಡೆ ಯಾರು ಈ ಬೇರೆ ಭಾಷೆ ಮಾತ
ಇಲ್ಲಾಂದ್ರೆ ಆ ಆತರು
ಹ್ಮ್
ಹ್ಮ್ ನಮ್ಮ್ ಕಡೆ ಎಲ್ಲಾ ಮಾಡ್ತಾರ ಬೆಂಗ್ಳೂರಾಗ ಇದ್ದ ಅಂದ್ರನು ಬೆಂಗ್ೂರಾಗನು ತಿೆಲಗ ಆಡ್ತಾರಲ್ಲಾ
ಹಓ ಅಣ್ಣ ಇಲ್ಲಿ ತೆಲುಗು ತಮಿಳು ಎಲ್ಲಸ್ ಮಾತಾಡ್ತಾರ್ ಇಲ್ಲಿ
ಎಲ್ಲಾ ಲಲ್ಾಂಗ್ಜ್ ಮಾತಾಡ್ತಾರೆ ಮಿ ತಮಿಳ್ ತಮಿಳ್ನಾಡನ ಸರಿ ಸಮಯ ತಲುಗ ಅನ ಅನಂತರ ಪರ ಅಕಡೆ ಯದ ಇಕಡೆ ಹ್ಮ್ ಬೆಂಗ್ಗಳೂರಾಗಿದ್ರೆ ಎಲ್ಲಾ ಲ್ಯಾಂಗ್ವೇಜ್ ಕಲಿಬೇಕು
ಇಲ್ಲೆಲ್ಲಾ ಸುತ್ತ ಸಮೀಪೆ ಆಗುತ್ತೆ ಎಲ್ಲಾನ ಅಲ್ಲಂಗ
ಹ್ಮ್ ಹ್ಮ್ ಹ್ಮ್ ಹ್ಮ್
ಅಂದ್ರೆ ಹೊರಗಡೆನು ಹೋಗಲ್ಲ ಈಗ ಅಕ್ಕಪಕ್ಕದವರು ಅದೇ ಮಾತಾಡ
ಹ್ಮ
ೋ ಇಲ್ಲಲ್ಲ ಅಕ್ಕಪಕ್ಕ ಇರ್ ಕನ್ನಡ ಅಂಗ ಎಲ್ಲಿಲ್ಲಿಯ ಕನ್ನ ಮಾತಾಡೋ ಯ್ದಾರ
ಹಾ ಅದಕ್ಕಾಗಿ ಸ್ವಲ್ಪ ಆಂಧ್ರದವ್ರು ತಮಿಳದವ್ರು ಹಂಗಿತ್ತ ಅಂದ್ರೆ ಬರ್ತ
ಹ್ಮ ಬರ್ತಿತ್ತು ಎಲ್ಲಿ ಇಲ್ಲೇ ಇಲ್ಲೆಲ್ಲಾ ಬರೇ ಒಂಂತರ ಅಂದ್ರೆ ನಾವ್ ಇದೇರಿಯ ಒ ಆಥರ ಹಳ್ಳಿ ಇದ್ದಂ ಕದಾ
ಹೌದಾ ಅಂದ್ರೆ ಏನ್ ಅಪಾರಂ್ಟ್ಟ್ ನಗಿರಿ ಇಂಡಿವಿಜುವಲ್ ಹೌಸ
ಮ
ಹಾ
ಅಲ್ಲ ಇಂಡಿವಜುವಲ್ ಹೌ ಅಪಾರ್ಟ್ಮೆಂಟ್ ಆಾಗಿಲ್ಲ ಹ್ಮ್
ಹ್ಮ್ ಅಪಾರ್ಟ್ಮೆಂಟ್ ಆಗಿತ್ತ ಅಂದ್ರೆ ಹ್ಮ್ ಹ್ಮ್ ಆಥರ ಅದೇನ ಹಾ ಹಂಗಿತ್ತ ಅಂದ್ರೆ ಏನಾಗಲ್ಲ
ಚಲ
ಹಾ ಹಾ ಆಯ್ತ ಆಯ್ತು ಮತ್ತಚ್ತೆ
ಹ್ ಅಪಾರ್ಟ್ಮೆಂಟ್ ಏನಿಲ್ಲ ಅಂದ್ರೆ ಆರಾಮ್ಸೆ ನಾವೇ
ಹ
ಆಮ್ ಆರ್ಮಿದ ಆದ್ರ
ಹಾ ಹಾ
ಸೇ
ಹಯ್ತು ಬಾಯ್ ಬಾಯ